ಏನ್ ಮಾಡ್ತೇವ ದೋಸ್ತ
ಏನಿರಪ್ಪಾ ನೀ ಏನ್ ನೋಡ್ತಿರಿ
ನಂದಿಯನಪ್ಪಾ ಊಟಾ
ಹಾ ಮಾಡಿದ ಹಾ ಹೊಲಕ್ ಬಂದಿ ನೋಡು
ಯಾವಾಗ ಹೋಗಿದ್ದಿ
ಹಾ ಈಗ ಜಾಸ್ತಿ ಬಂದಿದ ನನಗ್ ಬಂದ್ ಇಲ್ಲೇ ಕೂತ್ಿದ ಊಟ ಮಾಡುತ್ತೆ
ಊಟಾ
ಹಾ
ಹ್ಮ್ ಮ ಕಾಲಜ ಕೊತಾನ ಜರ
ನಜಕ್ಕೆ ಹೋಗಿಲ್ಲಪ್ಪಾ
ಸೋನ ನಾನ ಭಲೆ
ಹ ನಮ್ಮಲ್ಲಿ ಇಲ್ಲ ಅಲ್ಲಿ ಮಾಡ್ದ ಬ ಬಿಡುವಲ್ಲನೇ ನೋನು
ಹ ಅಲ್ಲ ನೋಡ್ಬೇಕಾಗ್ದ ಹ ದನ್ ಬರ್ತಾಳಪ್ಪಲ ಯ ಮಾಡದು
ಆಡಾಮಿ
ಹ್ಮ್ ಎಲ್ಲಾ ಪರವಾಗಿ ಹೇಳ್ಬೇಕೇಕ್ ಮತ್ತ
ಬೆಳ ಮನಾವತ್ುಣಿಗಿ
ಹತ್ತುಮನಗ
ಹಾ ಅಂಕಕ್ಕ ಪಿನದರ್ ಬಿಟ್ಟ ಹೇಳ
ಆಯ್ತಾಯ್ತು
ನಿ ಏನ್ ನೋಡಬೇಕ ದಂದಿ
ಮತ್ತೇಲ್ಪ ಎಲ್ಲೇ ಕೂತದ ನಾವೇ ಮನೆ ಬಲಿ ಹೋಗ್ಬೇಕಲ್ತ್ತೆ
ಹ್ಮ್
ಹ್ಮ್
ಗಲ್ಲಿ ಹೊತಿ
ಹಲೋ ಕೋಬ ಕಲ್ತ್ತ ಏನ ಸಾರ ಕುುನ್ನ
ಎಏಂತ ತಂದೆ ಹೊಲ್ದಾಗ
ಅಲ್ಲ ಏನ್ ಇಿಲ್ಲ ನೀರ್ ಉಣಸ್ಬೇಕಲ್ಲ ಮ ಚೊಳಕ್ ಹೋಗಿ ಜರ್ಸಂತವನ್ ಜರ ನೀರ್ ಬಿಡವ ತ ಬಿಡ ಹ್ಮ್
ಹ್ಮ್ ನಮ್ದು ಇಲ್ ಜರ ಟೊಮೆಟೋ ಖಾತ್ ಬಿಡದ
ಹ್ಮ ಮಹಲ್ ಕಡೆವಾ
ಮರ ಕಡೆಗೆ
ಹ್ಮ್
ಬರ್ತೀಂತ
ಮಮ್ಮಂಗಾರ ಹೋಗ ಮನ್ ಹೆ್ಯಾಂಗ ಉಊರೀಗ
ಎಲ್ಲಿಿ ಸ್ಥಲಗುರ್ಕಾ
ಆ
ಬರಬರ್ ಕ
ಹ್ಮ್ ಅವರ ಅಮೇ
ಅಲ್ಲಿ ಏನ್ ಮಾಡೋಡ ಹೋಗಿ ಸುಮ್ ಬರಬೇಕತ
ಹಲೋ ಕಾರುಣದತ್ತಾ ಸುಮಿಲ್ಲ ಹ
ಮರಾಮ ಮರಾಮ ಹ್ಮ್
ನಿಂ ಕೂೊಂಡಿದ್ದಿಲ್ಲ
ಹನಿದ್ದರಪಾ
ಹ್ಮ ಗಾಮ ತ
ನಮ್ಮೂಊರ್ದಗನ ನಮ್ಮ ಊರ್ದವಾಗದ ಏನೋ
ನಮ್ ಮೂರ್ಗ ಬುಧವಾರ ದಿವ್ಸ ಅದ
ಇನ್ನು ನಾವು ಬಿ ತಗೊಳ್ಳೋದಲ್ಲ ಸಂತಿ ಮಾಡ್ಬೇಕು ಇದು ಮೈ ಮೈ ತೊಳ್ಬೇಕು ಬಣ್ಣ ತೋಬೇಕು ಎಲ್ಲಾ ಮಾಡ ಮಾಡ್ಬೇಕುನಾ
ಹ್ಮ್
ಹಾರಸ್ತೀರ ನಾ ನೀವು ಹಾರಸ್ತೀರಿ ಎತ್ಳ ಹಾರಿಸ್ತೀರಿ
ಇಲ್ಲ ಅಂದಾರ ಪಯ ಸಾರ ಬ್ಯಾಡ ಅಂದಾರ
ಎ
ಬೇಕನು ಬ್ಯಾಡ ಅಂಬಾರ
ಸುಮ್ ಮಾಡ್ರೋ ಮ ಹ ಗರ್ಲಕ್ಕ ನಮ್ಮೂನೆ ಮುಜವಾಡ ಮಾಡೆ ನಾಿ ಬರ್ತಾವ ಊರ್ಗಿಂದು ಹೊಂಟದ
ನಾಡ ಅಂದ್ರ ಈ ವರ್ಷ
ಹ್ಮ್ ಹ್ಮ್ ಮುಂದುವರ್ಸ ಮಾಡ್ತೀರಾನ
ಹಷ ನೋಡ್ಬೇಕು ಏನ್ ಮಾಡ್ತಾರ
ಹ್ಮ್ ನಿಮ್ ಶಾಂತಾಪ ಎಲ್ಲ
ಹ ಮ ಬರ ಮನೆ ಬರ ನಾ ಹೊಲ ಹೊಂಟಾನಗ ಇಲ್ಲಿ ಾ ಬಿಡ ಇ ಕಟ್ಟ ಮಟ್ಟಿಗೆ
ಹ್ಮ್ ಮತ್ತತ್ ಟ್ಯಾಂಕರ್ ಇಳಸ್ತಾನ ಹೆ್ಯಾಂಗ ಬರ್ತಾ ಇನ್ ನಾಳೆ ಊರಿಗೆ ಬರ್ತಾ
ಹೆಂಗ ಇದು ಳ್ನೀರ್ ಇಲ್ಲ ಕೇಳಲಿಂಗ
ಯಾಣಿರಲ್ಲಯಿತು ಆ ಬರ ಬರ್ಷ ಯಾನಗ ಬರಿ ವಾನ
ಹ್ಮ್ ಹ್ಮ್
ಹಳ್ನೀರ್ ಇಲ್ಲಿ ಎಲ್ಲಾ ಯಾವಾಗ ಇದದ್ದು ಎಲ್ಲಾ ಖಾಲಿ ಆಗ ಎಲ್ಲಾ ಮಾರ ಉಳಿಸಿ ಒಂದ್ ಗಿಡ್ದಾಗ ಅವಗ ಅವ ಎಲ್ಲಾ ಏಳ್ ಸಾವ್ರ ಬರ್ಲಗೆಲ್ಲ
ಈ ಮಾತ್ ಚತ್ರರ ನ ಹ್ಮ ಮೊದಲ್ ಹಚ್ಚಿರಂದಿರ್ಲಲ್ ಯಾರ್ದು ನಿಮ್ ಮನಗಳು ಅದ್ದಾಗ ಎಲ್ಲ ಹಚ್ಚಿರಂದಿರ್ಲ
ಹ್ಮ್ ಹ ಸ ಅವು ಒಂದ್ ಎಕರೆ ಅದು ಅರ್ಧ ಎಕರ್ದ
ಹ್ಮ್ ಹತ್ತಿರ ಗಿಡನ ತೆಂಗಿ ಗಿಡಾನ ಬರ
ಹ್ಮ ಸರ ಹ
ಅ ಎ ಸರ್ಷಿ ಗತಾವ
ಳ ಒಂಟ ವರ್ಷ ಮ್ಯಗಿ ಹೊತ
ಹಿಂದಿ್ಏನ್ ಮಾಡ್ಸರ್ ಮೂರ್ ವರ್ಷ ಏನ ಕಾಯ ಆತವತ್ ಹಂಗ ಅಂದ್ರಲಾ
ಹಷ ಏ ಮಾಡ ಗೊತ್ತಿಲ್ಲ ಅಂದ್ರೆ ಹಂಗ ಇದು ಆಕಂದ್ರ ಈ ಎವರೆ ವರ್ಷ ಹೋಗು ಆರೂವರೆ ವರ್ಷ
ಆರು ಆರ್ಸನು
ಹಾ
ಹೊ ತಿಮ ಕಾಲಜ ಕೊೋತರಾ ನ
ಕಾಲೇಜ್ ಕಾ ನೋಡ್ಬೇಕ ಶೋರ್ ಬಾ ಅಂದ್ರೆ ಹೋಗ್ಬೇಕು ಇಲ್ಲಾಂದ್ರ ಇಲ್ಲ
ಹಾ ಮತ್ತೆ ಇ ಕೇಳಲ್ಲ ಟ ಸಿ ಇದು ಮಾಸ್ ಕಾಡ ಬಂದಂಗ ಕೇಳಾರಲ್ಲ ಹೋಗರೇ ಬರಗ್ ಬರ್ತ ಸುಮ್ಮ
ಏನ ಬಂದಿರ್ತೀರಾ ಏನೋ ಒ ತಿಳ್ಳ ಕಾರ ಈ ಒಂದು ಅವಾಗ ಹೇಳರು ಒಂದು ತಿಂಗಳು ಈಏನ್ ಒಂದು ಪಂದ್ರ ದಿನ ಇದ್ರೆ
ಪಂದ್ರ ದಿನ ಅದೇ ಕೇಳಳ ಮತ್ತ ನನ್ನ ಭ ಹೋಗಿ ಟ ಸಿ ಮಾಸ್ಗಟ ತರ್ಗ ಬರ್ತ್ತ
ಅ ಬರಕ್ಕಡ
ಹ ಅವ್ರಿ ಮೇಡಮ್ ಕೇಳಲ್ಲ ಬುಕ್ಕ ತನ್ ಕೊಡ್ತಾರ ನಜ್ರ
ಅ ನೋಿದವಲ್ಲ ಮೊೆ ಅವ್ರು ಹೂ ಹ್ತ್ತಾರ ಮತ್ತ ಅಂತಕೊಂಡಿರ್ತಾರ
ಇದೇ ನಮ್ ಹೋಗಿ ಕೇೇಳ ಬರ್ತಿದ್ದೇವು ಅದಕ್ಕಂದ ಯಾರ್ ಸೋರ್ ಪಂತರ ಇರುವ ಸರ್ ಯಾರ
ಹೇಬ
ಹ್ಮ್ ಹ್ಮ್
ಇಪ್ಪ ಹತ್ರಿ ಹಾನ
ಏಲ್ಲಪ್ಪಾ ಅದೇ ಕೇಳತರ ಬಂದಿರ್ತಾರ ಹಚ್ಚಿರ್ತಾರ ಸುಮ್ ಏನ್ ಉದ್ರ ಕ್ಕತಾರಲ್ಲಾ ಅದಕ್ ಕೇಳ ಹಚ್ಚಾರ ಹಚ್ಚಲ್ಲ ನಿಂಗೇನು
ನ್ರೆ ಈಗ ಏ ಎರಡ್್ಮರ್ ತಿಂಗ ಬಿಟ್ಟ ಹಸ್ತಾರ ಒಮ್ಮ ಯಾವಾಗ್ರ ಸೋಮ್ಮ
ಹ್ಮ್
ನಿಮ್ಮ ಸಂಗ ನಿಮ್ ಸಂಗಪ್ ಓದತ ಇಲ್ ನೋಡುಟ ಅವನಿಿಗೆ ಆಡಗ್ ಬಿಡಬ್ಯಾಡ
ಹ್ಮ್
ಅಡಂತ
ನೀ ಹೇಳ್ಬೇಕಲ್ಲ ಮತ್ತ ಏನ್ ಸರ್ ಇಂಪ ಇಂಪಾರ್ಟೆಂಟ್ ಕೊಟರು ಸರ್ ಅತ್ತೆ ಹ
ಕೇಳ್ಯಂತವ ಏನ ಬುಕ್ಕ ಹೇಳ್ಯಂತ ತಂದರ್ದ ಕೊಟರತ
ಯಾವದುು ಸೈನ್ಸಾ
ನೋ ಮುಕ್ಕದೇನಪಾ ಅದು ಹೇಳಿವರ್ಸ ತಂದ
ಹ್ಮ್ ಹ್ಮ್ ಮತ್ತೆ
ಮತ್ತ ನಲ್ೂಪ ಇದೆ ಹೊಲಗ್ ಬಂದಿದೆ ಜರಲಿತ ಅದ ಖಾತಾ ಬಿಟ್ಟ ಇದು ಇಲ್ಲಿ ಇದು ಅವ್ರಿಗೆ ಕಾರ್ ಕಟ್ಟ ಕಟ್ಟಖೋ ರಡ ಕಟ್ಟಗ
ಎಳಿ ತಿರ್ನೇ ನೋಡದ
ಹಾ ಹಾಗ ಹಾ ಸಡನಾಕ್ಕೆ ತಾರ ಕಟ್ಟಾವ ತಾರ ಬಿಗುದು ಹಡ್ ಕಟಗಿ ಕಟ್ಟಿ ಬರ ರಹುಲ್
ಅವ್ರವು
ಹ್ಮ
ಹ್ಮ್ ಹ್ಮ್
ನಾ್ ಮನ ಮಗು ನಮ್ಮ ನಮ್ಮ ಬಾಬಾಗಳ ಬೋರ್ ಹುಡಿದರು ನಿನ್ನ
ಯಾರ ರೀ ಬಬಾರು
ಅಲ್ಲೋ ನಮ್ ಅಲ್ಲಿ ಹೊಲ ಇಲ್ಲಾ ನಮ್ದು ಈ ಕಡೆ
ಬಡ್ಡಿವಲ್ಲಾ ಹ ಅದೇ ನಿನ್ ಕೇಳ್ಬೇಕ ಗಾಡಿಿನ ಎರಡು ಗಾಡಿ ಬಂದವು
ಹಾ ಅದನ್ನ ಬಾಬಾಗಳ ಹೊಲನೆ ನಮ ಬಾಬಾನ ಹೇಳ್ ಅವ್ರು ಬಕ್ರಗಳಳ ಬಕ್ರಗೋಳರ ಅವ್ರು
ಅದೇ ಚೆನ್ನಪ್ಪನೋರ್ತ
ಚ್ಣಪ್ಪ
ಹ್ಮ್ ಮಾಡತಾರ ಸರಿ ಅಂದ
ಅವ್ರ ಹಸರು ಬೇರೆನೇ ಅದಾವಪ್ಪ ಅವ್ರ ಹಸರು ಅದಲ್ಲ
ಹ್ಮ್ ನೀರು ವಿಧವಾ ಹಾ ತೊಂದರ್ ಕುಂದ್ ಅದ ಅದಕ್ಕೆ ಕೇಳದ ನೀರ್ ಬಿದ್ದವಾ
ದೊನ ಕೊಬೇಕ
ಹ್ಮ
ದೊನ್ ಇಂಚ ದೊನ್ ಇಂಚ ಬಿಿದ ಚಳತಾರೆ ದೊನ್ ಇಂಚ
ಸ ಚೊಲೋ ಬಿದ್ದಲ್ಲ ಮಾತಿಮ್ಮ ನಡತಾ ಈಗ ಅವ್ರೇನ್ ಬೆಳೆ ಮಾಡಲ್ಲ
ಹ ಯಾಕ ಅವ್ರ ಬಳ ಸುಟ್ತನದ ಕಂಬಿದವ ನೀರ್ ಅದಕ ಬಾಯಿಪುರ ಅವ್ರಗ ಮಳಕಲ್ ಮಳಕಲ್ಕ್ಕೆ ತಡಕ ನೀರೋ ಭಾಯ
ಈಗ ಅದಕ್ಕೆ ಹೊಡ್ಡಿತಡ
ಅದಕ್ಕೆ ಮಾಡ್ಬ್ರ ಅವರು ಸುಟ್ಕೇನ ಅವ ಎಲ್ಲ ಅವ
ನಮ್ದು ಸುರ್ ನಮ್ದು ಸರ್ ನೀರ್ ಕಾಣಪಿದ್ದೆ ಅವರು ಇವ್ರು ಕೊಟ್ರ ಸೋನೆಗಳು ಹ್ಮ್ ಏಪಾ ಮಾಡಗದ ಬರ್ಲಿಗದ ಇಲ್ಲೋ ಮಳನೇ ಬಾರ್ದಾಗದ ಹೆಂಗ ಮಾಡ್ಯಗದ
ಮಳಿನೇ ಬರಲಿ ನಡಿನಾಗ ಬರಲಿ
ಹಿಂಗ ಅ್ರ ಯಾ ಮಾಡದು್ ಮುಂದೆ
ಹ್ಮ್ಡಏ ಬರ್ತ ನೀ ಏನ ಹ
ಬಹಣದ ಆರ್ಥಿಕ ಪರಿಸ್ಥಿತಿ ಅಲ್ಲ ಇ ಮತ್ತೆ ಪನ ಉದ್ದ ಸರಿಯ ಬಿತ್ತ ಉದ್ದಸರ ನೀವ ವರ್ಷ ಬಿತ್ತದಾಗಲ್ಲ ಮಳೆನ ಹಯ್ತಲ್ಲ ಮುಗೋಟ
ಮುದ್ದ ನ್ ಹೆಸರು ಬಿತ್ತಾಗಲಿ ತಗರಿನ ಏನ್ ಬಿತ್ತರಿ
ಹ್ಮ ಬರ ತಗೋದು ಒಂದ್ರೆ ಸಿಂಗಲ ಸುಮ್ಮೊಳಗೆ ಂ ಗದಾಡತ್ತೆ ಅಲ್ಲ ಹೇರಾಣಪ್ಪ ಈ ವರ್ಷ ಬಾಳ
ಹೆಂಗೈ ಠಾಕೋರ್ ಹಾಕ್ತಾರ ಒಳಗಿಲ್ಲ
ಹ್ಮ್
ನ ಬಿ ಇದೇಾಳಿ ಶೇಂಗಾ ಹಾಕ ಇತ್ತು
ಹ್ಮ್
ಮಳಿಂದ ಕೊರಲಲ್ಲ ಇರ
ಒಟ್ಟಣಲ್ಲೋ ಹೆಂಗ
ಹ್ಮ್
ಹ
ಎಲ್ಲ ಬೆಳಗಳ ಎಲ್ಲ ಹಣೆಯೋ
ಹ್ಮ್ ಬಕ್ಕೊಳ ತುಸು ಜಾರಲ್ಲ ಎಲ್ಲಾ ಒಣಗತ
ನಮ್ಮ್ಲೆ ಬಿ ಟಮಾಟೆ ಹಳಗ
ಬಹಳ ಯ ಮತಚ್ಚರನಗ
ಮಾತ ಸಿ ಕತಿ
ನೀ ಮತ್ ಮತ್ ತೀರಾ ಹಂಗಾಗಿ ನೀರ್ ಹವಲ್ಲ
ನೀರ ಯಂದ್ರೆ ಮಳ ಇಲ್ಲ
ನಡತ
ಹ್ಮ ನಡಿುತ್ತ
ಹ್ಮ್ ಹ್ಮ್ ಆ ಸೋನಗಳು ಬಲ್ಬಿಲ್ಲ ಹತ್ತು ಸಾವಿರಕ್ಕೆ ಅಳಗೋಣ ಟಮಾಟೆ ಪೂರ್ತಿ ಒಣಿಗಿವ ಹ್ಯಾಂಗ್ ಹ್ಯಾಂಗ ನಿಟ್ರ ಹಂಗೆ ಒಣಗಾವ ಅಟ್ಟು
ಇಡೀ ಊರಾಗ ಹಂಗೆಗ ಹೋಗ
ಆಯ್ತೋ ಇದೀವಿ ಓ್ ಬೆಳಿ ಪರಿಹಾರ ಬಿ ಬಿಡಲ್ಲಗ್ಯಾರಿ ಕೊಟ್ಟ ಹಾಕಲಾಗ ನಂಗ
ಅ ಏನ್ದಗ
ಗೋರ್ಮೆಂಟ್ ಏನ್ ನೋಡಲ್ಲಪ್ಪ ರೈತ್ರಿ ಏನ್ ಬೇಗ
ಮತ್ತೆನ ಊಟದವರ ಆಮೇಾಗ ಹಸ್ತ ಆಮೇಾಗ ಹಸ್ತ ಅಂದ್ರೆ ಫೋನ್ ಆಮೇಾಗ ಹತ ಫೋನ್
ಹ
ಇಲ್ಲಿ
ಹಾ ಹಾ